ಗುಡ್ ಮಾರ್ನಿಂಗ್ ಸರ್
ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ರೀ ಏನ್ ಅಡ್ಸಿರರಿ ಎದ್ದ್ರ ಇಲ್ರಿನ
ಏ ಎದ್ದಿವ್ರರಿ ಐತ್ರಿ ನಷ್ಟ ಮಾಡಿ ಬಂದಿವವ್ರಿ ಕುಂತ ನೋಡ್ರಿ ಸುಮ್ಮ ಕ್ಸ್ ಏನಲ್ಲ ಉಪ್ಪಿಡ್ ಸೀರ ಹ್ಮ್ ಚೆನ್ನ ತ್ೀ ಕ್ಲಾಸ್ ಎಲ್ಲ ಏನೆಲ್ಲ ಕುಂತೀವಿ ನೋಡ್ರಿ
ಕ್ಲಾಸ್ ಇಲ್ರಿ ನಿಮ್ಗ
ಇಲ್
ನಮ್ಗ ಆದತ್ ಅಂದರಿ ಹನ್ನೊಂದಕ್ದತ್ರಿ ಕಾಡ ಕಲಾಸರ್
ಹಾ ಹಾ ನಮಗಿಲ್ಲ ನಮಗೆಾವಿಲ್ಲ
ನೀವು ಇದ್ರರು ಹೋಲಕ್ಿಲ್ರಿ ಗತ್ತ ಒಂದ್ ಜನ ಬಿಟ್ರಿ ಏನಾಗಲ್ಲ ಕೇಳ್ಕಿ
ಮ ನಮ್ದೇನಜ್ಜ ಹೋಗಲ್ ಮತ್ತ ಹ್ಮ್ ಏ ಮಾಡಗತ್ರಿ
ಏನಲ್ ನೋಡ್ರಿ ಸುಮ್ಮ ಹ ಹನ್ನೊಂದಕ್ಕೆ ಹೋಗಬೇಕ ಕ್ಲಾಸ್ ಆಗಿ ಈ ಎಂಟಕ್ಕೆದ್ದೇನ್ ಎಂಟಕ್ಕೆ ಎದ್ದು ಬ್ರಸು ಮಾಡಟ್ಟಿಗೆ ಎಂಟೂರೆ ಒಂಬತ್ತು ತ್ತೆವ್ರೀ ನೆ ನಾಷ್ಟ ಮಾಡಿ ಬಂದ್ ಕೂತೇವ ನೋರಿ ನಂಬಲ್ಲಿ ಉಪ್ಪಿಟ್ಟ ಸೀರ ಮಾಡಿದ್ರ ಇವತ್ ಯಾಕ
ಗರ್ಮಂಟ್ ಆಸ್ಪತ್
ಹ್ಮ ಹ್ಮ ಹ್ಮ ಹ ಆರಮ್
ಹ
ಮತ್ತೇನೈತ್ರಿ ಇದ್ರದು
ಹ್ಮ
ಟ್ರಿಪ್ಪಿನ್ದ್ ಏನಾಯ್ತ್ರಿ
ಮತ್ತೆ ಆರಾಮ್ ಬಂದ ಇರ್ ನೂರಮ್ಮ ಜನ ಹೋಗ ಬಂದಾರೆ ಆಯ್ತರಿ ಮರ ಮಜೆನ ಒಗಮ
ಹ್ಮ
ಎಲ್ಲಿಗೆಲ್ಲಿಗೆ
ಹಾ ಇದು ಕೇಳಕ್ಂದಾರಿ
ಕರಳಕ್ ರೆ
ಶ್ರೀರಾಮ ದಿವಾದಲ್ರಿ ಶ್ರೀರಾಮ್ ಗುಡ ಆಗದಲ್ರಿ ಅಯೋಧ್ಯೆ ರೀ ಅಲ್ಲೋ ಅಲ್ಲಿ ಕೇದಾರ್ನಾಥ್ ಒಂದ್ ಹೋಗಂಬಂದಾರ ಹೈದ್ರಾಬಾದ್ ಒಂದ್ತ್ರಿ ಆರ್ ಜನ ನಂದರಿ
ಆರು ಜನ ಅಂದ್ರೆ ಎರಟ ಗಾಡಿ ತೊಗಂಬರ್ತತೋರಿ ನಾವು ಇವತ್ ನೈಟ್ ಈಗ ನೈಟ್ ಅಂದ್ರೆ ಅಂದ್ರೆ ಮೂರವರಿ ನಾಲ್ಕ ಹೋಗ್ಬ ಬಿಡ್ತೀವರಿ ಇಲ್ಲೇಶ ಮೂರವರ ನಲ್ಕಕ್ ಇಕೊಂತೀವರಿ ಈಗ ಮಹಾರಾಷ್ಟ್ರ
ಹೌದ್ರೀ
ಮ ನಿನ್ನೆ ಅಂದಲ್ರೀ ಮಾರಾಷ್ಟಕ್ ಹೋದ್ನಂತ
ಹ್ಮ್ ಹ್ಮ್ ಹ್ಮ್
ನಾರ ತಗೊಂಡನ್ರಿ ಇದು ಗಾಡಿ ತಗೊಂಡ ಕಾರ್ ಸ್ವಿಫ್ಟ ಎರಟಿಗ ಆರ ಮಂದಿ ಆರ ಅಂತೃ ಫ್ಯಾಮಿಲಿ ಟ್ರಿಪ್ ಆದರಿ
ಆ
ಮರಾಠಿ ದವರ್ರ ಮರಾಠಿ ಪುರ ಮನಗಂದ್ರ ಎಲೆಕ್ಟ್ರಿಕ್ ಮಂತ್ರ
ಮರಾಠಿದಿ ಬರ್ತಾರೇನ್ ನಿಮ್ಗ ಮಾತಾಡಕ್
ಏ ಮಾತ್ರ ಬರ್ರ ಅವ ಅಂದ್ರ ಮರ ತರಡ ಮಾತಾಡ್ತಾರೆ ನಮ್ಗ
ಹ್ಮ ಹ್ಮ್
ಅವ್ರ ಹೇಳಿರಿ ಅವರು ಹಾಡ ಗಿಡ ಬಾರಿ ಅಸ್ತಾರೀ
ಮತ್ ಮಹಾರಾಷ್ಟ್ರಕ್ಕೆ ಹೋದಾಗ ಮರಾಿ ಹ ಹೆಂಗ ಮೈಂಟೈನ್ ಮಾಡ್ತರಿ ಅಲ್ಲಿ ಜನಗಳಿಗೆ ಏನತ್ತ ಕೈತಿರಿ
ನಯನ್ ಕೇಳಲ್ರಿ ಜೊತೆ ಇರ್ತಾರಲ್ರರಿ ರೂಟ್ ಅಂತ್ರ ಒಳ್ಳೆ ಗೊತ್ತಾವ್ರೀ
ಹಾ
ಆಯ್ತ್ರಿ ಅಲ್ಲ ಅಂಗ ಮಾತ್ರಲ್ಲದ್ರ ಅಲ್ಲ ಯಾರಂದ ಕ ಲಗಿಸಿ
ಹ್ಮ ಕನ್ನಡದವ್ರ ಇಲ್ಲಾಂದ್ರೆ ಎಲ್ಲ ತಲ ಕನ್ನಡದವ್ರ ಇರ್ತಾರೆ
ಅದ್ರೀ ಈಗ ಫ್ಲಾಗ್ ಕಟ್ಟಾಕತ್ತೇನ್ೀ ಫ್ಲಾಗ್ ತರಬೇಕಕ್ಂತದ್ರೀ ಕರ್ನಾಟಕ
ಇಂದ್ರಿ ಪ್ಲಾಟ್ಾ
್ಲಾಗ್ಫಲಾಗ್ ಜಂಡಾ ಕೆರಂಡ ಜಂಡ ಹ ಜಂಡ ಕಡೆ ಹಾ ರೀ ಮತ್ತದರಾಗ ಎಲ್ಲಿಗೊಂಡಿರಿ ಮೊದ್ಲಿ ಮಹಾರಾಷ್ಟ್ರಕಂಟಿರಿ
ಹ ಹೌದ್ರೀ ಇದರ ನಮ್ಮ ಕರ್ನಾಟಕದ ಗತ್ತು ಮೇಂಟೈನ್ ಮಾಡಕ್ ರೀ
ಗತ್ತು ಬಾಳದ್ರೆ
ಅವರು ಮಹಾರಾಷ್ಟ್ರದವ್ರನು ನೋಡ್ರಲ್ರಿ ಬೆಳಗಾವಿ ನಾವ ಬೇಕತಿ ಳಿ ಜಗಳತ್ತಲ್ಲತ್ತರ
ಅದಕ್ಕೆ ನಾನುಸ ಜಂಡ ದೊಡ್ಡದ ತರಗತನ್ ಪುರ ಹೊಂಟಿನ್ ಈಗ ಹೋಗಬಬೇಕಕ್ರಿ ನೊ್
ಆದದ್ರ ಹಂಗೆ ಬೆಳಗಾವಿ ಎತ್ ಬರಸ್ರೀ ನೀವು್ ಮೂರು ಇರ್ಲಿಕ್ಕನು
ಅಲ್ಲ ಎಲ್ಲಾ ಕರ್ನಾಟಕ ನಾವ್ ಮ್ಯಾಪ ಇದು ಮಾಡೇನ್ೀ ಚಂಡದಾಗ
ಹ್ಮ್ ಹ್ಮ್ ಹ್ಮ್
ಜಾಂಡದ್ ಕಲರ್ ಇಿಂದ ಜಾಂಡದಿಂದ ಮ್ಯಾಪ್ ಅದ್ರ ಸಣ್ಣ
ಹ್ಮ್ ಹ್ಮ್ ಹ್ಮ್ ಜರ, ಊರ್ಸ್ ಬೇಕು, ನೋಡ್ರಿ ಮಹಾರಾಷ್ಟ್ರ. ..
ಮ್ಮ್, ರಿ ಮಹಾರಾಷ್ಟ್ರಕ್ಕೆಇಗ, ಉಲಿ ಜಂತಿ ತುಳಜಾಪುರ, ಬಂಟಿ .. ಟ ಉಳ ಜಂತು ಒಂಟಿನ
ಎಲ್ಲ ದೇವ್ರಿಗೆ ಹೋದ್ರ ಹಂಗತ್್ಮ ತುಳಸ ಪೂರ್ವ, ಆ ಕಡೆ ಮಹಾರಾಷ್ಟ್ರ ಕಡೆ, ಬರುತೇನೂರಿ ..
ಹ್ಮ್, ತೂಜಾಪುರ್ನ ಕಡೆ ಬರ್ತ್ರೀ! ಮತ್ತೆ ಅದೊಂದು ಶಿವಾಜದು! ...
ಹ ಹಾ, ಶಿವಾಜಿ ಅಂತರು! ಅಲ್ಲೆ ..
ಹ್ಮ್ ಒಂದ್ತನ್ರ ಅದಕ್ಕೆ
ಹ್ಮ್ ಹ್ಮ್
ಮಾಡಿ ಬರೋದ್ರಿ
ಅಲ್ಲಿ ಸರ್ಕಲ್ ಬಾಳ ದೊಡ್ಡ ಇರಬೇಕು ಶಿವಾಜಿ ಸ್ಟ್ಯಾಚು
ಹ್ಮ್, ಹೋಗದಿ ತಕೊ ಪೋಟೊ ತಾಕೋಬಂದ ತೋರಿಸ್ತೀನಿ ನಿಮಗ ಮತ್ತ
ಮತ್ತೆ ಹೇಳಿ ಬಿಟ್ಟು ಹೇಳಿ ಟ್ರಿಪ್ಗೆ ಹೋಗಿ ಬಿಟ್ಟೆ ಮಾತಾಲ್ ಮಾತೇಕೆ
ಮತ್ತೇಏನ್ ಈಗ ಎಲ್ಲಿ ಬಟೆಗ ಅದಲ್ರಿ ನಮ್ ಬಿಸಿ ಸ್ಕೀಡೆಲ್ ಇರುತ್ತೆ
ಜೀರಿ ಈಗ ಎಲ್ಲಿ ನೋಡಿ ಯಾಕ್ ನೋಡ್ರಿ ಮತ್ತ ನೆನ್ನೆ ಒಂದಿನ ಕಾಲಿದ್ದೀರಿ ಇಬುಡಕತಿನ್ರೀ ಗಾಡಿನ ಎಲ್ಲ ರೆಡಿ ಮಾಡ
ರೆಡಿ ಮಾಡಕತಿನ್ರಿ. ಅಲ್ಲಿ ನೈಟ್ ಎಷ್ಟು ತಾಸ್ ತರಬೇಕು ರೀ
ಹ ಈಗೇನಿಲ್ರರಿ ಈಗ ನಿನ್ನ ಬಂದನ್ರಿ ಮೊನ್ನೆ ನೈಟ್ ಬಂದನ್ರರಿ
ಹೌದ್ರೀ
ಇನ್ನೊಂದಿನ ಖಾಲಿ ಇವತ್ ಲಷ್ಟ ಬಿಡ್ಬೇಕ ಸರ್ಪುರ್ಕಯ ಕರ್ಕಂಡ್ರ
ಅವ್ರೆಲ್ಲಾರ ಹತ್ರ ಅವ್ರು ಹ್ಮ ಹ್ಮ ಸುರಪುರ್ ಕರ್ಕೊಂಬಂದ್ರ ಡೈರೆಕ್ಟ್ ಹೊಡಿದ್ರಿ ಮಹಾರಾಷ್ಟ್ರಕ್
ಹ್ಮ್
ಮಹಾರಾಷ್ಟ್ರದ ಗುಡಿ
ಅದು ಗೊತ್ತಿಲ್ಲ ಅವ್ರಿಗೆ ಗೊತ್ತು
ಅವ್ರೇ ಟ್ರಿಪ್ ಮುಗಿಸ್ತಾರರು ಅವ್ರಿಗೆ ಗೊತ್ತ
ಹ್ಮ ಆಕಡೆ ಹೋಡಿನಾ ಎಷ್ ತಕೊತಾರೆ ಅಷ್ಟು ರೀ
ಮತ್ತೇನ ಎಲ್ಲಾ ಬಾರಿ ಟ್ರಿಪ್ ಎಂಜಾಯಗುತೇ ತಾಕೊಳ್ರಿ
ಹಾ ರೀ
ಫುಲ್ ಎಂಜಾಯ್
ಹ್ಮ ಮತ್ತೆ ಎಂಜಾಯ್ ಆಗ ಮದ್ರಾಗ ಹೆಂಗ್ ಗಾಡಿ ಹೆಂಗ್ ಹಡಿತೀರಿ ನಾವು ಆದರೆ ಈಗ ಇಲ್ಲಂದ್ರೆ ನನಗೆ ಏನ್. ಅಂದ್ರಿ ಈಗ ಟ್ರಾಫಿಕ್ ಇರುತಾ ಅದೇ ಲೇಟ್ ಆಗಾದ್ರೆ ಹೋಗಲ್
ಹೌದ
ಟ್ರಾಫಿಕ್ರಿ, ಗಾನ, ಟ್ರಫಿಕ್ ರೀ! ಗುಲ್ಬರ್. .. ಇನು ಮೇಲೆ ಹೋಗ್ಬೇಕಂತ ಹ್ಮ್ ಒಬ್ಬರ ಮೇಲೆ ಒಬ್ಬರು ಅದರಲ್ಲಿ ಮತ್ತೆ ಲುಸ್ಸು
ಅಂದ್ರೆ ಶಾಪುರ್ದಾಗ ನಟ್ಟು ಇದು ಅದ್ರೀ
ಹ್ಮ ಸಪುರ್ ದಾಟ ಫಸ್ಟ್ ಅಲ್ಲಿ ಜೋರು ಟ್ರಾಫಿಕ್ ಅಲ್ಲಿ ಒಂದು ಹತ್ತು ನಿಮಿಷ ಲೇಟ್
ಹ್ಮ್
ಆ ಕಡೆ ಗುಲ್ಬರ್ಗ್ ಹೋದ್ರೆ ಗುಲ್ಬರ್ಗಗೆ ಹಾಕ್ಬೇಕಂದ್ರೆ
ಗುಲ್ಬರ್ಗದಾಗನುೂ ಬೇಕ್ರೀ ಅಲ್ಲಿನೂ ಮತ್ತೆ ಸಿಟಿ ಆಯತರಿ ಅದನು ಡಿಸ್ಟ್ರಿಕ್ ಅಂದ್ರ ಬಾಳೆ ಬಾಳ ಇರ್ತದ್ರಿ ಅಲ್ಲಿ ಗುಡಿಯಾಗ
ನಡತಿದ್ರೀ ಶನಿವಾರ ಹಂಗೇನಲ್ರರಿ
ಅಂದ್ರೆ ಯಾವರ್ಗ ಅಲ್ಲಿ ಇರ್ತಾರೆ ಅಲ್ಲಿ ಸೋಮವಾರ ದಿನ ಅಂದ್ರೆ ಸೋಮವಾರ ದಿನ ಸಣ್ಣ ಬಸಪ್ಪನದು
ಹಾ ಹಾ
ಹ್ಮ್ ಹ್ಮ್ ಹ್ಮ್ ಅವತ್ತಿನ ದಿನ ಏನು ರೋಡನ್ ತನ ಬಂದಿರ್ತದ ರೀ ಪಾಳೆ
ಹ್ಮ್ ಪೂರಾ ವಜ್ಜ್ರಲ್ಲಿ ಬಾವು ಹಳ್ಳದಲ್ಲಿಷ್ಟ ಬರ್ತಾರೆ ಬಾಳ್ದುೂರುದು
ಹ್ಮ್ ಆಧೇರಿ ತೇರುಣು ದಾಟ್ಟುಧಾರಿ .
ಹ್ಮ್ ಹ್ಮ ಮಾಡಿಸಲೇಬೇಕು ..
ತೇರು
ಅದೇ ಮಾರ್ಚ್ನಾಗ ಇರುತ್ತರಿವ ಎದು ಹ್ಮ್ ಮಾರ್ಚ್ನಾಗ ಇರುತ್ತರಿ ಮತ್ತ ಮಾರ್ಚ್ ತಿಮ್ಮದಾಗ ಈ ಇರ್ತಾರ ಜಾತ್ರಿ
ಹ್ಮ ಹ್ಮ ಹ್ಮ
ಅವ ತೇರು ಒಂದನ ಎಲ್ಲ ಕಡೆ ತಿಗಡ ಅಡತ
ಹ್ಮ ಹ್ಮ ಡಿಸೇಲ್ ಹಾಕೋದು ಹೋಗೋದ್ರಿ
ಹ್ಮ ಡೀಸೆಲ್ ಸಿ ನ್ ಏನ್ ಹಾಕ ಹೋದ್ರಿ ಡೀಸೆಲ್ಲ ರರಿ
ವಿಜ ಚಲೋಕೇಂದ
ಬಾಳ ಬೆಲ್ಲಿ ಕೆ ಕ್ಸರ್ ಬಳ
ಈ ಗ್ಯಾಸ್ ಇಂದು ಬಾಳದು ಅಲ್ಲಿ ಅಲ್ಲಿ ತುಂಬಾ ತುಂಬಲ್ ರೀ ಗ್ಯಾಸಿನ
ಹ್ಮ್
ಹ ಗ್ಯಾಾಸಂದ ಅಲ್ಲಿ ಪೆಟ್ರೋಲ್ ಬಂಕ್ ದ ಬಾಳ ಇರಲ್ರಿ ಅದ್ ಅಲ್ಲಿ ಎಲ್ಲರ ಒಂದ ತೋಲ್ ಇರ್ತಾರ ಸಿ ಕಟ್ಟೆಗಗಳು ನಡುವೆ ಖಾಲಿ ಐತನ್್ರ ಮಾಡ್ತ ತ್ತರ ಹಳ್ಳೆಗೆ
ಕರಿವರಿ ಮತ್ತ ಒ ಕು ಕೊಡ್ಬೇಕ ರಿಲ್ಲ
ಹ್ಮ್ ನಿಜಲ್ತ್ತ ಮಾತ್ನಾಡ್ತಾರ
ಹ್ಮ್ ಹುಡ್ಕಬೇಕಕ್್ರೀ ಗಾಡಿಿಗೆದ್ರರ್ಚ ಮಾಡ್ಸಬ್ರೀ ಇದ ಒಂದು ಟ್ರಿಪ್ಗೆೋಗ ಬನ್್ರಿ ಪೇರ್ಚೆ ಮಾಡ್ಸ್ಬೇಕ್ರೀ
ಬೇಸ ವರ್ಸಗ ಮಾಡಸ್ತರಿ ಚೇಏನ್ಸ
ಹ ಹಸ ವರ್ಷ ಅಂತಲ್ರಿ ಸೋಯಣ್ಣ ಮಾರ್ಸ್ತೇನ್ೀ ಟೈರ್ಏ ಪೂರಾ ಸಯದ ಹತವಲ್ರರಿ
ಹ್ಮ್ ಹ್ಮ್
ಅವಾರ ಮಾಡ್ದ್ ಈಗ ಸ್ವಲ್ಪ ಊಟ ಇರ ಸಾಪ್ ಆಗ್ಯರ ಈಗ
ನಾಕಟಾರ
ಹ್ಮ್ ನಾಕಲ್ರಿ ಒಂದು ನಾಕಕ್ದಂಗ್ಯರಿ ಸ್ವಲ್ಪ ಸ್ವಲ್ಪ ಆಗ್ಯರಿ
ಹ್ಮ
ನಿಮ್ಮ ಆತು ಆಡೆ ಒಂದ ಮಾರಸ್ತ ಒಂದ ವಾರ ಪೂರ ಇದಾಗಿ ಬಿಿಡ್ತಾರೆ ರೋಡಿಗೆ ಇ ಟ್ಟಿಗೆ ಮತ್ಸೊಮ್ ಈ ಕಡೆ ಈಗ ನಾವು ಈಡೆ ನೀವೇನ ಕೇರಳ ಕಡೆ ಹೋಗಂದ್ರೆ ಆಕಡೆಲ್ಲಾ ಮಳೆ ಬರ ನೆಲ ಟೈರ್ ಮತ್ತ ಜರಗ್ತವೀ
ಅವರು
ಅದ್ರ ಮಳೆಐತ ಅಂದ್ರ ನೀರ್ ಯಐತ ಅಂದ್ರ ಬ್ರಕ್
ಹದ್ರ
ಹ್ಮ್ ಸುಮ್ಮ್ನೆ ಆ ರಾಮ ಸೇಫ್ಟಿ ನೋಬಲ್
ಹ್ಮ
ಬಸ್ಸಲ್ ತಗೋದದ್ರೀ ಅಸಂತ ತಗೋಬೇಕ್ರೀ ಕೇರಳಕ್ಕಿ
ಹ್ಮ್
ಅವನ್ ತಗೊಂಡ್ರಿಲ್ಲ ನಮ್ದು ಸಟ್ಟಬರ್ತದೆ
ಹ್ಮ
ಮರನ ಯಾಗ್ದ ಹತ
ಹಾ
ಮತಾರ ಆರಾಮಲ್ರಿ
ನೀ ನಿಮ್ಗ್ ಆರಾಮ್ ಇರ್ಲಿಕ್ಕಿಲ್ರರಿ ಯಾಕೆ ದಧನಿ ಚೇಂ್ ಆಗ್ರ ಜರಾ
ಆಾ
ಯಾಕ ನಿಮ್ದು ದ್ನಿ ಚೇಂಜ್ ಆದಂಗ ಇದ್ರಿ ಏನ್ ಟ್ರಿಪ್ಗೆ ಹೋಗ್ ಬಂದು
ನೀ ನಾನ್ ಆರಾಮೇ ಅಂತಲ್ರಿ ನೀರ್ ಚಂದತ್ತಲ್ರಿದ ನಮ್ದ ಕಾಮನ್ರಿ ಅದಕನ್ ಟೆನ್ ತಗದಲ್ರಿ ನಾವು
ಹ್ಮ್ ಹ್ಮ್ ನೀರ್ ಚೇಂಜ್ ಆತ ಜರ ನೆಗಡದ ಬರ್ತವರಿ
ನದದ ಹಾಗ್ಯದ್ರ ಮತ್ತೇಏ ಅದೇನ್ ಆಗಲ್ರಿಮ್ ಸುತಗಲ್ರಿ ನಗ ಆದ ಹಂಗ ಹೊ ಡಿ ಮತ್ತ ಪರ್ಕ್ ಬಳಲ್ ನಗಡ ಆದ್ರ
ಹ್ಮ
ಮಾತ್ರ
ಮತ್ತೆ ಲ್ಲ ನೀವೇ ಹ ಒ ಒಂತ ನಂತ ನೀವು
ಇ ಅಲ್ಲ ಮತ್ ಇವರು ಸುರಾಜ್ ಏನನ್ ಮದ್ಗ
ರಾಜ ಏನ್ ಮಾಡ್ತಾ ಅಂದ ನಾ ಮುಂದಂತರು ಆಗಲ್ಲ
ಹ ಆಯ್ತ ಆಯ್ತರಷ್ಟ ತರ ಸರಿ ಮತ್ತೆ ಅವಾಗ
ಹ ನೀವು ಒಂಟ್ರೀ ಟ್ರಿಪ್ಗೆ ಹೋಗ ಬರ ಸ್ಣ
ಹಾ
ಅಗರ್ ಕೊಡ್ರಿ ಕಾರ್ ನೀವು ಮದ್ಲಲೆ ಬಾಳಸ್ಕ ಬಿಡ್ಡತೀರಿ
ಸರಿ ಸರಿ ಸರಿ ಸರಿ ಸರಿ ನ ಶರ
ಹ್ಮ್ ಹ್ಮ್